ಏ ಮಾಡಕ್ತಾರ
ಏನಿಲ್ಲ ಕುಂತಿದೀನಿ ಸುಮ್ಮ್ ನೀ ಏನ್ ಮಾಡಾಕತಿ
ನಾನು ಸುಮ್ನ್ ಕೂತಿದ್ದೆ ಇಲ್ಲ ಮೈದಾನ್ಯಾಗ ತಣ್ಣಗೆ ಗಾಳಿ ಬಿಸಕತದ ಸ್ವಲ್ಪ ಮೋಡ ಮೋಡ ಕವಿದ ವಾತಾವರಣ ಅಷ್ಟೇ ಆದ್ರೆ ಅನ್ಪಿಸಿದ್ದೇನಿಲ್ಲ ಚಿಗರು ಬಿಸಲು ಹಕ್ಕಿಗಳ ಚಿಲುಪಿಲಿ ನಾದ ಅಷ್ಟ್ ತಣ್ಣಗ
ನಾನು ಏನಿಲ್ಲ ನಮ್ ಅಕ್ಕಂದ ರೆಕಾರ್ಡ್ ಬರಯೋದಿತ್ತು
ಹಾ ಅಷ್ಟು ಮಾಡ್ರಿ ನಿಂದಿಲ್ಲ ಲ್ಯಾಬ
ನಂದ ಮುಗ್ದಾವ ಇನ್ನ ಒಂದ್ ಐತಿ ಇನ್ನೊಂದ್ ಎರಡ್ ದಿವ್ಸ ಬಿಟ್ಟ ಮತ್ ಹೋಗ್ಬೇಕು ಅವಾಗಿದ್ದಾಗ ಈಗ ಅದೇ ನಮ್ಮ್ ಅಕ್ಕಂದ ರೆಕಾರ್ಡ್ ಇತ್ತ ಬರ್ಕೋತ್ ಕೂತಿದ್ದೆ
ಹ್ಮ್ ಯಾವಾಗ ಮುಗಿತಾ ನಿಮ್ಮ ಪರೀಕ್ಷಾ
ನಮ್ಮವ ಇನ್ನು ನಾಳೆ ನಾಡಿದ್ ಇನ್ನವ ಮೂರ್ ದಿವ್ಸ ಆದ್ಮೇಲೆ
ನಮ್ಮ ಮೂರ್ ದಿವ್ಸ ಹಣ ಶುರು ಆಗತ್
ನಮ್ದು ಸ್
ಅದು ಮೂರ್ ಮೂರು ಒಮ್ಮೆಲ್ಗತಾರೆ ವೈ ಇಪ್ಪತ್ತೆರಡ್ ಇಪ್ಪತ್ತ್ಮೂರ್ ಇಪ್ಪತ್ನಾಲ್ಕ್
ಅಯ್ಯೋ ಅಯ್ಯೋ ಪಾಪ ಏನ್ ಎಕ್ಸ್ಟರ್ನಲ್ಲಾ
ಹ್ಮ್
ಕಷ್ಟಭಾರಿ
ಆದ್ರೂ ಮಾಡ್ಬೇಕ್ ಏನ್ ಮಾಡದ ಇದನ್ನು ಆಯ್ಕ್
ಹಂಗ್ಯಾಕ ಇಟ್ಟಾರ ಒಂದಗಣ ಒಂದು ಒಂದ್ ದಿವ್ಸನ ಇದು ಬಾಡಲ್ಲಾರೆ ಬಿಡ್ಲಾರೆ
ಮತ್ತತ್ ಹುಡುಗರ್ಗ್ ಹೆಂಗ ತಂದ್ರು ಕೊಡ್ಬೇಕು ಹೇಳು
ಹ್ಮ ಪಾಪ ಒಳ್ಳೆಯವರ್ಗೆ ಹಿಂಗ ಆಗತ್ ನೋಡಿ ಏನ್ ಮಾಡಕ್ ಆಗಲ್ಲ
ಮನ ಬರ್ಲ್ಲ ಮತ್ತೆ ಅನ್ನ ಸಾರು ಅದು್ ಯಾವ್ದ ಕಾಳ ಸಾರು ಮಾಡಿದ್ರು
ಹಾ.
ನೀವ ಮಾಡಿದ್ರ.
ನಾವು ಮುಂಜಳೆ ಮಸಾಲೆ ರೈಸ.
ಹ್ಮ್ ನಿಮ್ದು ಚಲೋ ಉಡುು ಮನ್ಯಾಗಾಗಿ ಇರ್ತ ಮನ ಊಟ.
ಹ್ಮ್.
ಹ್ಮ್.
ಮಾಡ್ಕೊಂಡ್ ತಿನ್ಬೇಕಲ್ಲದೇ ಒಂದ್ ಸ್ವಲ್ಪ ಸಮಸ್ಯೆ.
ಮಾಡಡ್ಕೊ ತಿನ್ ಕಲಸ ಹ ಮತ್ತೇನ
ಹ್ಮ್
ಹೆಂಗಿದ್ರೆ ಗೊಬ್ಬೆ ಕೇಳ್ತಾಳಲ್ಲ ಮನ್ಯಾಗ
ಹ್ಮ್
ಮ ಈಗ ಹಂಗ ಅಜ್ಜಾಡಕ್ ಹೋಗಕ ಆಗಲ್ಲ
ಅಲ್ಲೆಲ್ಲಾ ಬಿಟ್ಟು ಬರೋದ ಆಗಲ್ಲಪ್ಪ ಊರು
ಹ್ಮ್ ಯಾಕೆ ಈಗೇನಾಯ್ತ ಅಂತದ್ದು ಎಲ್ಲಾ ಕಡಿಮೆ ಆಗಿತ್ತು ತನ್ಕೊಂಡಿನಿ ಈಗ ಮೊದ್ಲಿನಷ್ಟ ಇಲ್ಲ ೋದಿಲ್ಲ
ಏನ ಇರಲ್ಲ ಅಂದ್ರರು ಫೋನ್ ಹಸ್ತಾರಲ್ಲ ಆ ಬ್ಯಾಂಕಿಗೆ ಹೋಗ್ಬಬೇಕಕ್ ಕುಯ ಸಂಘ ಅದು ಇದು
ಹ
ಹಂಗೆ ರದೇ ಅದು
ನಿನ್ನೆ. ಇಲ್ಲಿ ಹೊಸ ಇದು ನಮ್ಮ. ಇದ್ರ ಬಾಜುಕ ಒಂದ ಇ ಅದ ಅಂದ್ರ ವಿದ್ಯುತ್ ಶಕ್ತಿ ಇಟ್ಕೊಳ್ಳಳೋದು ಒಂದು ಜನ್ರೇಟರ್. ಧೊಡ್ಡದ. ಬ. ಈ ದೊಡ್ಡ ದೊಡ್ಡ ಅಂಗಡಿ ಆಗತಿತಿ ರ್ತದ ಹಂಗ ನಮ್ಮ್ ರೂಮ್ ನಮ್ಮ ಕೋೆಐತಲ್ಲ ಕೋೆ ಪಕ್ಕಕ್ಕೆ ಹೋಗ ಕಿಟಕ ನೋಡಿದ್ರೆ ಕಾಣುತ್ತದ.
ಹ್ಮ್ ಸನಿಯಾದೇನು.
ಪಕ್ಕಕ್ಕೆಾವದ ಒಣೆ ಪಕ್ಕಕ್ಕೆ ಐ್ತದ ನಿನ್ನೆ ಧಡಲ್ ಧಡಲ್ ತಣ ಸಣುಬತ. ಏನೋ ಇರುತ್ತ ನಾವ್ ಗಪ್ಪತ್ತ ಹುಷಾರಾಗ. ಅಂದ್ರ ಅದನ್ೊಳಗ್ ಬೇರೆ ಕಡೆ ಇಡಮ್ಮ ಈಗ.
ಅದ ನೋಯ್. ಬೇರೆ ಕಡೆ ಇಡಕ್ ಆಗಲ್ಲ ಹಂಗೇನಾರ ಇದು ಆತಂದ್ರ. ಸಮಸ್ಯೆಗಳ ಇದ್ವು ಅಂತಂದ್ರ ಬರೆ.
ಯಾರ ಏನು ಮಾಡಲ್ಲ ಯಾರು ಏನು ಮಾಡಲ್ಲ. ಆಯದುು. ನಮ್ಮ ಇದು ಇ ಸಣ್ಣ ಸಣ್ಣ ವಷ್ಯಕ್ಕೆ ನೀರ್ ಬರಲ್ಲ ಅದ ಇಕ ತಲೆ ಹಾಕಲ್ಲ ಇವ ಅದು ಬೇರೆಯ್ರ ಸಂಮ್ಮತ್ಪಟ್ಟ್ ಅದೇ ತಲೆ ಹಾಕ್ಯಾರ ಅವರು. ತಾವೊಂಡ ಬರ್ ಆಮೇ ುರ್ುರ್ುರ್. ನ್ಬ ನಾವು ನೋಡ್ತಿೀವ್ ಹೊರಗ್ ಬಂದ್ವಿ. ಆಮೇಲೆ ಅಂದ್ರರು ಹೊರಗ್ ಬರ್ಬೇಕಕ್ ಂತ ಅನ್ಕೊಂಡಿದು ಕಿಡಿ ಹಾರ್ತದ ಜೋರ್ಗೆ
ಹ್ಮ್
ನ ಅದು ಡಮ್ ಅಂತ ಯಾರಿಗು ತಗೊೊಂಡ್ ಸಕೊಂಡತಿ ಕಿಡಿಿಯಾರತು ಬಾಯಿ ಹಂಗಿಂಗ ಅಂದೆ ಸರಿ ನಾಲ್ಕ್ ಮಂದ ವರೆಗ ಬಂದಿ ಅಲ್ಲಿ ಹೇ ಏನಾಯ್ತ ಏನಾಯ್ತ ಕೆಲಸ ಮಾಡಕ್ದು ಏನೋದು ಜನ್ರೇಟರ್ ಡಬ್ಬಗೆ. ಕಡಿ ಹಾರಕ್ತ ನಾನ.
ಹ್ಮ್.
ಆ ಬಂದಿ ಇಲ್ಲಿ ಪಟಾಕ್ಷಿ ಹಚ್ಚಾಕತಾರ ಅಲ್ಲಿ ಬಂದ್ ಸಿಡದ ಹಂಗಿಂಗ ಮತ್ತೆ ಹಂಗಿ ಕರ್ಕೊಂಡ್ ತೋರ್ಸ ಸಣ್ಣ ಹುಡ ಪಟಾಕ್ಷಿ ಹೊಡಿ ಆಾಕತದ ರಾಕೆಟ್ ಬಂದಂದು ಹಾರಿಕಡೆ ಬಿದ್ದದ. ಮೊದ್ಲಿಿಗೆ ಮದ್ಲಿಕ್ಕೆ. ಸೌ್ತ್ವಾ ಆಗ್ಯದಮಗೆಂ ಅನ್ತ. ಬಂದ್ ಅಲ್ಲೇ ಬಂದು ಶೀತಾ ಅದೇ ಬಂದ್ ಅಲ್ಲಿ ಬಿದ್ದದ. ನಾವವು ಹಂಗೆ ಏನನುಿದ್ದೆ ಡಬ್ಬ ಅಂತ ಏನ. ನಮಗೆ ಅನ್ನ್ತ.
ಅಂದ್ೂ ಹೇಳಕ್ಕ ಆಗಲ್ಲ ಅವು ಯಾವಾಗ ಏನ್ತವ ಏನ ವಿದ್ಯುತ್ ಶಕ್ತಿ ಬಾಳ.
ಭಾಳೆ ಏನುದು.
ಬಾಳ ಡೇಂಜರ್ದು.
ಬಂದ್ಕೇಶು ಬೇರೆ ಕಡೆ ಇಡಬ ಅ.
ನಾ ಎಲ್ಲಿ ಇಡಕತ್ ಅವ್ರ ಹೆಂಗ ಅಂತದಕ್ಕೆಲ್ಲಾ ಹೆಂಗ ಅನುಮತಿ ಕೊಡ್ತಾರ ನಿಮ್ದು ಸರ್ಕಾರಿ ಹಾಸ್ಟೆಲ್.
ಅಗೆ ಹದು ಹ್ಮ್. ಮತ್ತ.
ಮತ್ತೆನು ಓದೋದ್ ಓದ್ ಎಲ್ಲ ಎಲ್ಲಿಗ್ ಬಂತ ಎಷ್ಟ್ ಓದಿದ್ರಿ.
ಹಾ ನಿದ್ದೆ ಬರ್ತಕ್ಕ ಹೋದದು ಮುಕ್ಕೊದು ಮತ್ತತ್ೇಳಳದು ಮತ್ತ ನಿದ್ದ ಬಬ ಮಕ್ಕಳದು ಅಷ್ಟೇ ಮಾಡಾಕ್ತೇನ. ಪರೀಕ್ಷಾ. ಹತ್ರ ಬಂದಾಗೆ ಜಾಸ್ತಿ ಓದ್ತಾನ ಮನುಷ್ಯ. ಇನ್ನ ಎರಡು ಮೂರ್ ದಿನ ಐತಲ್ಲ ಇೇ ಎರಡು ಮೂ ದಿನ. ಇದೇನಾಯ್ತಲ್ಲ ಹಂಗ ಅಂದಕೊಂಡ್ ಅನ್ಕೊಂಡ ಒಂದ್ ವಾರ ಬಿಟ್ಬಟ್ಟ ಈಗ ಮಕ್ ಹೋ್.
ಎಕ್ಸಾಮ್ ಆದ ಪರೀಕ್ಷೆ ಹಿಂದಿನ ದಿವ್ಸರ ಓದೇ ಓದ್ತಾರ.
ಹ್ಮ್ ಯಾರಿಗೂತ್ತ ಒಬ್ಬಬ್ರೀ ಏ ಮಧ್ಯಾಹ್ನದ್ ಬಳ್ಳಿ. ಪರೀಕ್ಷಾ ಮಾಡ ಮುಂಜೆನಂತ. ನನ್ ತರ ಅದ್ರ ಇಲ್ಲಿ ನಾನು ಹಂಗೆ ಆಾಕತ್ ಬಿಟ್ಟ ಬರ್ಬರ್ತ.
ಹ್ಮ್.
ಇಲ್ಲ ಈ ಸಲ ಮಾಡಿದ್ರ ನಡಲ್ಲ ಯಾಕಂದ್ರೆ ಈ ಸಲ ಎಲ್ಲಾ ಸರಳದಾವವು ಅದಕ್ಕೆ.
ನಾನು ನಾಕ್ ಐದ್ ಮಾಡೆಲ್ ಇದ್ದಂದ್ರೆ ನಾಕ್ ಮಾಡಲ್ ಓದರ್ತನಿ ಇನ್ನ ಒಂದ್ ಮಾಡ ಹ ಇಟ್ಕೊಂಡ ಹೋಗಿರ್ ಮುಂಜೆ ಹಕೊಂಡ್ರದ ಬಿುಡ ಈಜಿ ಇದಂತ
ತಕರ ಅದು ತಲೆ ಮೇಲೆ ಅದು ಪ್ರೆಷರ್ ಅ ಎಲ್ಲ ಬಿಳ್ಬೇಕ ಅವಾಗ ಅಭಿಯಂತ್ರಿ ಆಗ ಗಟ್ಟದ ನಂದಂಗ
ಹ್ಮ್ ಮತ್ತೇನ್ ಸಮಾಚಾರ ಎಲ್ಲೋ ಏನೋ ಪ್ರವಾಸ ಹ ತಿನಿ ಅಂತಂದೆ.
ನಾನ್ಕೊಂಡಿನಿ ನೋಡ್ಬೇಕಕ್ ಯಾರ್ಯಾರ್ ಬರ್ತಾರ ಯಾರ್ಯಾರು ಬರಲ್ಲ ಅವ್ರನೆಲ್ಲಾ ಇಟ್ಕೊಂಡ.
ಹಾ.
ನೋಡ್ಬೇಕ.
ಎಷ್ಟ್ ಜನ ಹೋಗ್ಬೇಕಂತ ಮಾಡಿರಿ.
ನಾವು ಏ ಅನ್ಕೋ ಯಾರ ಬರ್ತಾರ ಅವ್ರರು ಕರ್ಕೊಂಡ ಹೋಗೋ್ ಅವ್ರಿಗೆ ಇವ ಲೆಕ್ಕ ಕುತ್ಕಂದ್ರಾಕಂದ್ರೆ ಈಗ ಬರ್ತ. ೊಂದವನ ನಳೆ ಬರ್ಲ ಅಂತನ ಹಿಂಗೆಲ್ಲಾತವ ಬಾಳಕ ಇಂತವು. ಯಾರ ಗೊತ್ತ. ಮನೆಗೆ ನಾವ್ ಒಬ್ನ ಉಳಿಬೋದು ನಾವ್ ಒಬ್ನ ಹೋಗಬರೋ ಕಷ್ಟೇ ಹಂಗ ಆಗತದೆ.
ಹ್ಮ್.
ನೋಡ್ಬೇಕುನ ಏನಾಗುತ್ತೆನ ಇದೇ ಪರೀಕ್ಷೆಗೊದ್ಲ್ಲಿ ಬಿದ್ದಿದವ ಅಲ್ಲಾ ಅದಕ್ಕೆ ಆಮೇಲೆ ಮಾತಾಡಿದ ರೈತ ಬಿಟ್ಟಿದ್ವಿ. ಮಾತಾಡರ. ್ ಬಿಟ್ಟ ಅ್ ಆಮೇಲೆ ಪರೀಕ್ಷ ಇದು ಪ್ರವಾಸಕ್ಕೆ ಹೋಗೋ್ ಬಿಡ್ತಾರತ್ ನಗ್ ಗೊತ್ತು
ಆಯ್ತು ಮತ್ತೆಲ್ಲಾ ರಜೆ ಕೊಟ್ಟಗಳೇ ಫಸ್ಟ್ ಊರಿ ಹೋಗೋದೇ ಇರ್ತದ ಊರಿಗ್ ಹೋಗ್ಬಿಡ್ತಾರ
ನೋಡ್ಬೇಕಕ್ ಎಲ್ಲಾರ ಹೋಗ್ಬೇಕಕ್ ಯಾಕಂದ್ರ ಈಗ ನಮ್ಮೂಊರ್ ಕಡೆ ಹೋಗ್ಬಿಟ್ಟನ ಅಂದ್ರೆ ಈ ಕಡೆ ಎಲ್ಲ ಹೋಗಕ್ ಆಗಲ್ಲ ಆಮೇಲೆ
ಆಯ್ತು ನಿಂದು ಪರೀಕ್ಷೆ ಮುಗಷ್ಟಿಗೆ ಊರಾಗ ಈಗ ಜಾತ್ರೆ ಚಲೋ ಆ್ತದ ನೀನು ಹೊಂಟಟ್ ಬಿಡ್ತಿ ಮುಗತಿ
ಇಲ್ಲ ನಾ ಎರ ದಿನ ಇಲ್ಲ ಮೂರ್ ದಿನ ಹೋಗ್ ಅಂದ್ರ ಆಗತ್ತೆ ಕಡೆ ನ ತಲಲ್ಲಿದೆ
ಹ್ಮ್
ಯಾಕಂದ್ರೆ ಈಗ ನಮ್ಮ ೂರ್ ಕಡೆ ಹೋದ್ ಅಂದ್ರ ಮತ್ತ ಈ ಕಡೆ ಪದ್ಮಮನಾಭ ಕಡೆ ಆ ಕಡೆ ಹೋಗಕಾಗಲ್ಲ ಎಷ್ಟು ಸಾವಿರದ ಐನೂ ಕಿಲೋಮೀಟರ್ ಮೇಾಲ ಆಗತ್ತು ಆ ಹೋಗ್ಬೇಕಂದ್ರ
ಹ್ಮ್
ನಮ್ಮೂರು ಈ ಕಡೆಯಿಂದ ಹಿಂಗ ನೋಡ್ರ ನೀ ಸಾವಿರದ ಐದನೂರ ಅಲ್ಲಾ ಹನ್ನೆರಡುನೂರು ಹದಿಮೂರು ನೂರು ಆಗುತ್ತಾ
ಹ್ಮ
ಅದ್ ಈೀಗೆ ಹಬರ್ಕತ್ತ ಅದ ಅದ್ ಸೊಪ್ಪ ದುಡ್ಡು ಅದೆಲ್ಲ ಮಾಡ್ಕೋತಾ ಇದ್ದೀನಿ ನೋಡ್ಬೇಕು ಆಗತ್ತ ಲಾಸ್ಟ್ ಹಾಲಿಕ್ ಅಂದ್ರೆ ಒಂದು ಗಿಟಾರ್ ತಗೋಬೇಕಕ್ತದ ಗಿ. ತ ಹ
ಓ ನಾದಮಯಾಇ ಲೋಕ ಲೋಕವಲ್ಲಾ ಅಂತ
ಧ್ವನಿ ಸರಿ ಇಲ್ಲ ಅಂದ್ರ ನುಡ್ಸಕ ಸರಿಯಾಗಿ ಬರ್ಲೇ ಏನ ನಿಂಗ ಹೇಳತೀನಿ ಕಲ್ತ್ರ ಆಯತು
ನಾ ಹಂಗ ಹೇಳಕತ್ತ ಹೇಳಕತ್ತಿನ ನಾದಮಯ ಅಂತ ಹಾಡ ಹಾಡ್ಕೊಂತ ಕುಂದ ಕುಂದ್ರ ದೇನ
ಎರಡ್ ಮೂರ್ ವರ್ಷ ತಗೋತದ ಕಲಿಯುಗ
ಹ್ಮ್ ಕೊಳಲು ಕೊಳಲು ತರಿಸಿದ್ದೇಲ್ಲ ಏನ್ ಮಾಡಿದಿ
ಕೋಳಲ್ ಉಸುರು ಉಸುರು ಸಾಲ ಒಲ್ಲೆಗದ ದಕ್ಕ
ಹ್ಮ್ಮ್.
ಸಾಗ ಬಕ
ಹಾ
ಇದು ಗಿಟಾರ್ ನುಡಿಸುದು ಏನಾಗತ್ತೆ ಕೈಯಾಗ ಶಕ್ತಿ ಐತೆ ಉಸುರಟ್ಟ ಎಷ್ಟ ಅಂತ ಹಿಡಿತಿ ಹೇಳ
ಹ್ಮ್
ಅದಕ ನೋಡ್ಬೇಕು ಗಿಟಾರ್ ಎಲ್ಲಾರ ಒಂದ್ ಚೆನಾಗಿರೋ ಸಿಗುತ್ತೆ ಏನೋ ತಕೊಂಡ್ ನೋಡಿ ನಿಮ್ಮ ವಿದ್ಯಾಲಯದಗ ತ್ರ ಸಿಕ್ಂದ್ರೆ ಎರಡ್ ಸಾವಿರ ರೂಪಾಯಿನಾಗ ತರಿಸ್ಬಿಡ್ತೇನ ಎರಡ್ ಸಾವಿರ ರೂಪಾಯ ಚೆನ್ನಾಗಿರೋದ ಇರು ಇನ್ನೊಂದ ಏನ್ ಗೊತ್ತಾ ಅವ್ರರಿಗೆ ಅಂದ್ರೆ ನಿನ್ ಯಾರ ಗೆಳೆಯರ ಅಂತ ಅವ್ರು ಇದ್ರಂದ್ರರು ಅವ್ರಿಗೆ ಕರ್ಕೊಂಡ್ ತರ್ತೀಯಲ್ಲ ಅವ್ರರಿಗೆ ಅದ್ರದ್ದು ವಿದ್ಯೆ ಇರ್ಬೇಕು ಎಷ್ಟು ರೂಪಾಯಿಯೋಳಗೆ ಎಷ್ಟು ಚೆನ್ನಾಗಿರೋದ ಸಿಗುತ್ತೆ ಕಲ್ಲಿಯವರ್ಗ್ ಎಂತ ಚೆನ್ನಾಗಿ ಇರತ್ತೆ ಹಂಗ ಹಂಗ ಇರ್ತ್ತ ಅದು ಬಿಟ್ಟು ಹೋಗಿ ಎರಡ್ ಎರಡು ಸಾವಿರ್ ರೂಪಾಯಿಕ ಯಾವ್ದೋ ಒಂದು ಗುತ್ತಾ ಚಾಪ್ ತಂದ್ರ ತಗೋ ಪುರ್ಸೋತಿ ಇಲ್ಲ ನಾಳೆನೇ ತಂತಿಕ ಕಿತ್ತೊಗೋತ್ತ ಅಂದ್ರೆ ಏನ್ ಮಾಡಿಲಿ
ತಂತಿಕ್ಕತ್ ಬಿತ್ತಂದ್ರ ಬಟ್ಟೆ ಒಣಹಾಕಕ ತಂತಿ ಕಟ್ಟ ಬಂದ ಬಿಡತತಿ
ಬಟ್ಟಿ ಮಾಡಕ ಆಗ ಇದು ತಂದಜೆ ತಂದೆ ಅನಂದ್ರೆ ಯಾರ ಕೇಳಬರು ಉಗೀತಾರ
ಹೋಗಿದಲ್ ನಗತ್ತಾರ ಈ ಏನ್ ಮೂರ್ಕಐ್ತದ ಅಂತ
ಇಲ್ಲ ತರಿಸಬೇಕು
ತರಸ ತರಸ ನೀ ಏನ ನಡೀತದ ಮತ್ತೇನಿಲ್ಲ ನಾನು ಸುಮ್ಮ್ ಹಂಗೆ ಫೋನ್ ನೋಡ್ ಕೂತ್ ಕುಂದಿರ್ಬೇಕು ಏನಾರ ಅಂತ ಅನ್ಕೊಂಡ
ಹ್ಮ್
ಮತ್ತ ಫೋನ್ ಹಚ್ಬೇಕತ್ತು ಹಚ್ಚ್ದ
ಹ್ಮ್
ಊಟ ಮಾಡ್ಬೇಕು
ಆಕ್ಯಾವ ಬರ್ತದೇನ ವಿದ್ಯಾಲಯದಿಂದ
ಸಂಜೆಕ್ಕ ನಾಲ್ಕೂವರೆ ಐದು
ಹ್ಮ್ ಹ್ಮ್ ನಾ ಎ ಏನ ಏನ ಯಡದು
ಅದ
ಯಾದ ಬಂದ ಹೋಗಲ್ಲ ಬುಡ ಏನಿಲ್ಲ ಪರೀಕ್ಷೆ ಬರೋದು ಬರೋಣ ಒಂದ್ ಅಡೆ ನಿಂಟಿಗೆ ಬರುತ್ತ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಇ ಹ ಈ ಲೋಕತ
ಮೋಸಕ್ಕೆ ಕೈ ಮು ಗಿ ಬೇಕಾ
ಚಿಂತೆ ಇದ್ದರು ನಗಬೇಕ ಇಲ್ಲ ಈ ಲೈನ್ ನಮ್ಗ್ ಬಾಳ ಹೋಲುತ್ತ ಚಿಂತೆ ಯುದ್ಧರು ನಗ ಬೇಕಾ ಅಂತ ಪ್ರೀತಿ ಯೋವ್ ದರೂ ಇರಬೇಕಾ ಆತ
ಕವಿತೆ ಕವಿತೆ ಹಾಡಾಕೊಂಡು
ಏ ಇಲ್ಲ ಹಾಡ ಚೆನ್ನಾಗಿದೆ ಬರದೋನು ಅದಕೆ ಇಟ್ಟಿದೇನೆ ಅದ್ರಗ ಬೇರೆ ಗ. ಹಾಗೇನು ಮುಂಗಾರು ಮಳೆ ಅದ ಯಾವ್ದ್ ಅದು ಗಾಳಿ. ಪಟ
ಹ್ಮ್
ಅವವಾಗಿನ ಸಿನಿಮಾನೇ ಚೆನ್ನಾಗಿತ್ತಗಿ ಆ ಸಿನಿಮಾನು ಚೆನ್ನಾಗಿಲ್ ಒಂದಷ್ಟು ಅಂದ್ರೆ ನೋಡೋರ್ ಕಡಿಮೆ ಆಗ್ಯಾರ ಒಂದ್ ಸಿನಿಮಾ ಏನೋ ಒಂದ್ ಮಾಡ್ತಾರೆ ಏನೋ ಒಂದ್ ನೋಡ್ತಾರ ಮುಗಿತ
ಉಹ್ಮ್
ಮತ
ಮತ್ತೆ ಲ್ಯಾಬುದು ಮುಗ್ದಾವ ನಿನವ್ ಎಲ್ಲಾ
ಲಾಬ್ ಅದೇ ನ ಮೂರುದ ಅಂದಲ್ಲ
ಹಾ
ಹ್ಮ್ ಮಾಡ್ಬೇಕ್
ಎವಗ್ ಮುಗಿತವ್ ಪರಿಕ್ಷೆ.
ಆ ಜುಲೈ ಹದಿಮೂರ ತನ್ಕೊಂಡಿದ್ದ ಆವಗಿ ಮುಗಿತವ್ ಮುರ್ಗಿಯಣ ನೋಡ್ಬೇಕಕ್ ಎಲ್ಲಾರ ಟೂರ್ ರಡಿಬೇಕು ಟೂರ್ ನೋಡ ಜೈನ್ ಜೈ ಬಾರತ್ ಮತ್ತೆ ಹಂಗಿತ್. ತಾಳಿ ಕೊಡೆ ನಮ್ಮ ಊರಿಗ್ ಬಂದ್ ತೆ ಇಂದು ಅನ್ನದ್ ಅಷ್ಟೆ ಈ ಸಲಾಂದ ಈಗ್ ಯಾರ್ ಕರೆಕ್ಟ್ ಆ ಕುಂತು ಅಭ್ಯಾಸ ಮಾಡ್ಬೇಕಕ್ ತಳಿಸ್ತೇನತ್
ಹಾ